ಹರಿಯಗಿದ್ದೀರಾ ನೀತಿಶ್ ಅರಾಮ್ ಆಗಿದ್ದೀರಾ ಏನ್ ಮಾಡ್ತಿದ್ದೀರಾ ಊಟ ಆಯ್ತಾ.
ಹಾ ಆರಾಮದೇ ನೋಡ್ರಿ ಉಮೇಶ್ ಅವ್ರೆ ಹೆಂಗೈತ್ ನಿಮ್ ಸೈಡ್.
ನಮ್ ಸೈಡ್ ವಾತಾವರಣ ಕ ಇದು ಈಗ ಫುಲ್ ಚಳಿ ಚಳೀ. ಮತ್ತೆ ಮೋಡ ಕವಿದ ವಾತಾವರಣ ಮತ್ತೆ ತನ್ನೆಯ ಗಾಳಿ ಬೀಸ್ತಿದೆ ಮತ್ತೆ ಇವತ್ತು ನೋಡಿದ್ರೆ ಪರಿಸರ ಫುಲ್ಲು ಗ್ರೀನರಿ. ಗ್ರೀನರಿ ಆಗಿಬಿಟ್ಟಿದೆ ನೋಡು.
ಹೌದಾ ಮತ್ತೆ ನೀವು ನಮ್ಮಲ್ಲಿ ನೋಡಿ ಏನಿಲ್ಲ ಸುಗೆ ಸುಮ್ಮನೆ ಹಾಗೆ ಊಟ ಮಾಡ್ತಾ ಹೊರಗ್ ಬಂದಿದ ದ್ದೆ ನೋಡಿ ಓಡಾಡಲು.
ಅವ್ರು ಓಡಾಡೋದು ಎಲ್ಲೆಲ್ಲಿ ಹೊರಗಡೆ ನಿಮಗೆ ನೀವ್ ಏನ್ ಮಾಡ್ತಿರೋದು ಸ್ವಲ್ಪ ಹೇಳ್ತಿರಾ ನಿಮ್ಮ ಬಗ್ಗೆ. ಗ್ಗೆ ಸ್ವಲ್ಪ ವಿವರಣೆ ಮಾಡ್ತೀರ ನನಗೆ.
ನಾವ ಇಲ್ಲೇ ನೋಡ್ರಿ. ಓದದೆಲ್ಲಾ ಬಿಟ್ಟ ದನಗಿನ ಕುರಿ ಗಿರಿ ಕಾಯ್ತಿವಿ ನೋಡ್ರಿ.
ಹೌದು ನಿಮ್ದು ನಿಮ್ ಲೈಫ್ ಬೆಸ್ಟ್ ನೋಡ್ರಿ ಆರಾಮ್ಸೆ ಇರ್ಬೋದು ನೋಡ್ರಿ ಕುರಿ ಗುರಿ ಕಾಯ್ಕೆಂಡ್. ಆರಾಮ್ ಸೇ ಇರ್ಬೋದು ಏನು ಪ್ರತೊಂದ್ರೇನ ಇರಲ್ಲ ಹೋದ ಹುಡ್ಗ್ರ ಆಗಿದ್ರೆ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತ ಇರದ ಇರುತ್ತೆ ನೀವಾದ್ರೆ ಆರಾಮ್ಸೆ ನಿಮ್ಮೊಂದ ಬಿಸ್ನೆಸ್ ಆಗ್ಬಿಟ್ಟಿದೆ ಈಗ.
ನಾನು ಸಣ್ಣವನಿಂದ ಇದ್ದೆ. ಓದೋದು ಇಂಟ್ರೆಸ್ಟ್ ಇಲ್ಲ ಅದಕ್ಕ ನಾನೆಲ್ಲಾ ಓದೋದ್ ಬಿಟ್ಟು ಆರಾಮ್ ಕುರಿ ಕಿರಿ ಕಾಯ ಕೊಂಡ ಆರಾಮದೇ ನೋಡ್ರಿ. ತಿಂಗಳಿಗ ಒಂದ್ ಎರಡ್ ಕುರಿ ಮಾರ್ತೀನಿ ಬದುಕ್ತೀನಿ ಅಷ್ಟೇ ಒಂದೊಂದ್ ನಾಕನೂರ್ ಕುರಿ ಅದಾವ.
ಹ್ಮ ಆರಾಮ್ಸೆ ನೋಡ್ರಿ ಆರ್ ಏಳ್ ಸಾವಿರ ಬರತ್ರಿ ಆರಾಮ್ಸೆ
ಹಾರಿ ಏನಲ್ಲ ವ ಒಂದ್ ಸ ಒಂದ ಸಂತಗ ಹೋದ್ರೆ ಮುಗೀತ ನೋಡ್ರಿ ಎರಡ್ ಕುರಿ ಮಾಡಿದ್ರೆ ನಲ್ವತ ಸಾವಿರಪಾಯಿ ಬಂದ ಬಿಡ್ತಾವ.
ಹ್ಮ ಬೆಸ್ಟ್ ಎರಡ ಕುರಿ ಮಾಡಿದ್ರ ನಲ್ವತ್ ಸಾವಿರ ಬರಲ್ರರಿ ಎಂಟು ಸಾವಿರ ಒಂಬತ್ತು ಸಾವಿರ ಒಂದ್ ಕುರಿ ಮಾ ಇದ ರಿ ನಲ್ವಸವರ ಹೆಂಗ ಬರತ್ರಿ. ಟಗರ ಮರೀ ಆದ್ರೆ ಇವು ಗುಡ್ಡಿ ಬಡ್ಡೆ ಆಡ್ಸಾವ ಆದ್ರ
ಅಲ್ರ ನಮ್ದು ನಮ್ದು ಬಲ್ಬರಿ ಅಂತೇಳಿ ಒಂದು ತಳಿಯ ಕುರಿದೆರೀ ಅವು ದೊಡ್ಡ ದೊಡ್ಡ ಇದೆ ಇಪ್ಪತ್ ಸಾವಿರಪಾಯಿ ಇಪ್ಪತ್ತೈದು ಸಾವಿರಪಾಯಿ ಬರ್ತಾವ್ರೀ ಒಂದೊಂದು ಎಲ್ಲಾ ಎರಡು ಎರಡು ಎ ವರ್ಷದ ಮೂರ್ ಮೂರ್ ವರ್ಷದ ಇದೆರೀ ನಮ್ಮಲ್ಲಿ ಮರಿಗಳು
ಹೌದ ಏನ್ರೀ ಹಂಗೆಲ್ಲಾ ಇದೆ ಏನ್ರರಿ ನಿಮ್ ಹತ್ರ
ಹಾ ನಮ್ಮಲ್ಲಿ ಅಂತವೆಲ್ಲಾ ಇದೆ ನೋಡಿ.
ಹ್ಮ ಹಂಗಂದ್ರೆ ಫುಲ್ ಇದು ದುಡ್ಡ ಅಂದ್ರು ಎ ಮಾಡ್ಕೊಂಡಿದೀರಿ ಈಗ ಆರಾಮ್ಸೆ ನಿಮ್ಮ ಮಾಂ ಮೊಮ್ಮಕ್ಕಳು ಮಕ್ಕಳು ಎಲ್ರು ಕುೂತ್ಕೊಂಡು ತಿನ್ಬಹದು ಅಂತ ಅಷ್ಟ ಟೇಲ್ಲ ದುಡ್ಡಿದ್ದರಿ ನಿಮ್ಮ ಹತ್ರ ಈಗ
ಹಾ ಅವೆಲ್ಲ ಇದೆ ನೋಡಿ ನಮ್ಮಲ್ಲಿ ದುಡ್ಡು ದುಡ್ಡು ಸಾಕ ಬಿಟು ಇದೆ ಏನ್ ತಿನ್ಬೇಕು ಏನಿಲ್ಲ ಆರಾಮ ಇದೆ ನೋಡ್ರಿ.
ಇರ್ತರಿ ನಿಮ್ಮ ಜೀವನ ಪೂರ್ತಿ ಆರಾಮಸೆ ಇರತ್ತೆ ಆದ್ರೆ ನಮ್ ಓದೋರ ಕಷ್ಟ ಯಾರ ಮುಂದ ಹೇಳ್ಕೊಬೇಕ ಅನ್ನೋ ಗೊ ತಗಲ್ಲ ಈ ಕಡೆ ಪೇರೆಂಟ್ಸಗ ಹೇಳೋಣ ಅಂದ್ರು ಅವ್ರು ತಿಳ್ಕೊಳಲ್ಲ ನನ್ನ ಮಗ ಹೋಗಿ ಚೆನ್ನಾಗ ಓದ ಇದಾರೆ ದಿನಾಗ ಓದತ್ತಿದ್ದಾನೆ ಅಂತ ಎಲ್ಲಾ ತಿಳ್ಕೊಂಡಿರ್ತಾರೆ ನಾವು ನೋಡಿದ್ರೆ ಇ ನಮಗ ಏನ್ ತಲೆಗೆ ಹೋಗಲ್ಲ ಏನು ಆಗಲ್ಲ ಎಕ್ಸಾಮ್ ಹೆಂಗಿರತ್ತೆ ಅನ್ನೋದು ಗೊತ್ತಾಗಲ್ಲ ಇಲ್ಲಿರೋ ಟೀಚರ್ಸ್ ಕ್ಲನ್ ಪಾಠ ಮಾಡಲ್ಲ ಬಹಳ ತೊಂದ್ರರೆಗಳನ್ನ ಪಡ್ತಿದೀವ್ರಿ ನಾವ
ನೀವು ಓದೋರ ಆದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡ ಆಫೀಸ ಅಲ್ಲಿ ಕುಂತ ಓದ್ಬೋದ್ರಿ ನಮ್ಮ ನಾವ್ ನೋಡ್ರಿ ಕುರಿ ಕಾಯ ಕೊಂಡು ಅದು ಇದು ಮಾಡ್ಕೊಂತ ಎಲ್ಲ ಅದು ನೋಡ್ರಿ ಏನ್ ಮಾಡ್ಬೇಕು ಹಲೋ ನೀವು ಒಲ್ದಾಗ ಎಲ್ಲಾ ಇರ್ಬಕ ನೋಡ್ರಿ.
ಹ್ಮ ಹ್ಮ ಹಂಗೇರಿ ಆದ್ರೆ ನಿಮಗೆ ಇದುರಿ ದುಡ್ಡು ದುಡ್ಡು ದುಡ್ಡು ಬರ್ತಿರತ್ತರೀ ಆದ್ರೆ ನಾವು ಇದು ತಿಂಗಳಗಟ್ಟ ರಾಯ್ ದುಡಿಬೇಕು ದುಡದ ಆದ್ಮೇಲೆ ದುಡ್ಡು ಬರತ್ರಿ ಏನ್ ಮಾಡ್ಬೇಕು. ನ ಗೊತ್ತಾಗಲ್ಲ ಹ್ಮ ಹೇಳ್ರಿ ಮತ್ತೇಏನರೀ ಸಮಾಚಾರ.
ನಾವು ಕಷ್ಟಪಟ್ಟು ದುಡಿತೀವ್ರಿ ಆದ್ರೆ ನೀವು ಓದಿ ಕಾಲ ಮೇಲೆ ಕಾಲ್ ಹಾಕೊಂಡ ಆರಾಮ ಇರ್ಬೋದ್ರಿ.
ಹ್ಮ
ಹಾರಿ
ಮತ್ ಹ್ಮ್ ಅಲ್ರಿ ಹಂಗಲ್ಲರಿ ಆದ್ರೆ ನಿಮ್ದ ಏನು ತೊಂದ್ರೆ ಇರಲ್ರರಿ ಈಗ ಏನ್ ಗೊತ್ತಾ ನಾವ ಆಫೀಸಿಗ ಹೋಗ್ತೀವಲ್ಲ ಅವಾಗ ಇವರ ಈ ಮ್ಯಾನೇಜರ್ ಹತ್ರ ಬಯಸ್ ಕೊನು ಆ ಬಾಸ್ ಹತ್ರ ಬೈಸ್ಕೊಂಡ ಅನ್ನದಿರತ್ತತ್ರಿ ಆದ್ರೆ ನಿಮ್ದ ಹೆಂಗಂದ್ರ ಯಾರ ಹತ್ರನು ಬೈಸ್ಕಳದಿರಲ್ ಆರಾಮ್ಸೆ ಇರ್ತೀರಾ ನಿಂಪಾಡ ನೀವ ಊಟ ಮಾಡಿದ್ರ ಕೆಲ್ಸ ಮಾಡಿದ್ರ ಸುಮ್ನೆ ಇರೋದು. ನೀವು ಏನಾದ್ರು ಆದ್ರರು ನಿಮ್ಮ ಪರವಾಗಿ ನಿಂದಿರ್ತರೀ ಈಗ.
ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಓದಿದರೆ ಮಾತ್ರ ಮರೆದಿರುತ್ತೆ. ಓದ್ಲಿಲ್ಲ ಅಂದ್ರೆ ಯಾರ ಕೂಡ ಮರ್ಯಾದೆ ಕೊಡಲ್ಲ. ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ. ಹೆಣ್ಣ ಓದಿದವರಿಗೆ ಮಾತ್ರ ಹೆಣ್ಣ ಕೊಡ್ತಾರೆ. ಈಗ ನಮ್ಗ ಯಾರರ ಹೆಣಕ ನಮ್ಗೆ ಯಾರರ ಹೆಣ್ಣ ಕೊಡಂದ್ರೆ ಹೋಗ್ರೆ ಯಾರ ಕುರಿ ಕಾಯನಗಿ ಯಾರ ಕೊಡ್ತಾರೆ ಹೆಣ್ಣಂತ ತ್ತದ ರೊಕ್ಕ ನೋಡಲ್ಲರಿ ಮರ್ಯಾದೆ ನೋಡ್ತಾರ ಈಗಿನ ಕಾಲದಲ್ಲಿ.
ಇನ್ನೊಂದ ಸ್ವಲ್ಪ ದಿನಗಳ ಕಾಲ ತಾಳ್ರಿ ಅಂತ ಎಲ್ಲಾ ಇದು ಬೇ ಇದು ಮಾಡ್ತಿದ್ರಲ್ಲ ಈ ಐಟಿಅಬಿ ಎಲ್ಲ ಮಾಡ್ತಿದ್ರಲ್ಲ ಅವ್ರ ಎಲ್ರರು ಬಂದು ರೈತರ ಹೊಲ್ದೊಳಗ್ ಕೆಲ್ಸ ಮಾಡೋಂತ ಟೈಮ್ ಕೂಡ ಬರುತ್ತೆ ರೀ ಈಗ ಏನಾಗಿದೆ ಅಂದ್ರೆ ಎಲ್ಲಾ. ಈಗಾ ಏನಂದ್ರೆ ಮಣ್ಣು ಗಳು ಎಲ್ಲ ಕಲುಷಿತಗೊಂಡು ಮತ್ತೆ ಈಗ ಗಾಳಿಯ ಗಾಳಿ ಕೂಡ ಕಲುತಿಸಗೊಂಡಿದೆ. ಹಾಗಾಗಿ ಸಿಟಿಯಲ್ಲಿ ಬಹಳ ಜನ ಇರಕ್ಕೆ ಇದು ಪಡ್ ಇದು ಏನರಿ. ಆಸಕ್ತಿ ಪಡ್ಕೊಂತಲ್ಲ ಅದಕ್ಕೆ ಅವ್ರು ಕೂಡ ಹಳ್ಳಿಗಳಿಗೆ ಶಿಫ್ಟ್ ಆಗ್ತಿದಾರೀ.
ಹೌದು ಈಗಿನ ಕಾಲದಲ್ಲಿ ಎಲ್ಲರೂ ಹಳ್ಳಗೆ ಬರ್ತಿದಾರೆ ಯಾಕಂದ್ರೆ ಅಲ್ಲಿನ ಸೌಂದರ್ಯ ಗುಡ್ಡ ಬೆಟ್ ಟ್ಟಾ ಅವೆಲ್ಲ ಇದ್ದ ಕಾರಣ. ಸಿಟಿಯಲ್ಲಿ ಈಗ ಎಲ್ಲ ಕಲುಷಿತ ಆಗಿದೆ ಫ್ಯಾಕ್ಟರಿದು ಅದ್ ಅದರಿಂದ ಬರುವ ಹೊಗೆಯಿಂದ. ದಾಗಿ ಅಲ್ಲಿರುವ ಜನಗಳಿಗೆ ಉಸಿರಾಡಲು. ಕಷ್ಟವಾಗುತ್ತಿದೆ.
ಸಹಕಾರ ಬರ್ತಾ ಇದ್ದಾರೆ ಹಳ್ಳಿಯ ಸೌಂದರ್ಯ ಸವಿಯಲು
ಹಾ ಹಾ.
ನೀವ ಏನ್ ಹೇಳತ್ತಿರಾ ಹಳ್ಳಿಯ ಬಗ್ಗೆ.
ಹ್ಮ್. ಹಳ್ಳಿಗ ಹಳ್ಳಿಗಳು ನೋಡಕ ಚೆನ್ನಾಗಿರುತ್ತೆ ಆದ್ರಂದ ಅದರ ಸೌಂದರ್ಯವನ್ನು ಸೆಳೆಯಲಿಕ್. ಕ್ಕೆ ನಮಗೆ ಬಹಳ ಆಸಕ್ತಿ ಪೂರ್ವಕ ಇರುತ್ತೆ ಮತ್ತೆ ಹಳ್ಳಿಗಳ ಹಳ್ಳಿಗಳಲ್ಲಿ
ನೀವು ಹಳ್ಳಿಯಲ್ಲಿ ಬೆಳೆದಿದ್ದೀರಾ.
ಹು ನಾವು ಹಳ್ಳಿಯಲ್ಲಿ ಬೆಳೆದಿರೋದು.
ಹಾ ನಾವ್ ನೋಡ್ರಿ ಇಲ್ಲಿ ಹಳ್ಳಿನಾಗ ಇರ್ತವಿ ಸಿಟಿ ಮಂದಿ. ಬರೀ ಪಿಜಾ ಬರ್ಗರ್ ಅಂತ ತಿಂದು ಎಲ್ಲಾ ಅವ್ರ ಜೀವನಾ ಹಾಳ ಮಾಡ್ಕೊಂತಾರೀ ನಾವ ಇಲ್ಲಿ ರಾಗಿ ಮುದ್ ತೀರು ಜೋಳದ ರೊಟ್ಟಿ ಇವೆಲ್ಲಾ ತಿಂದು ಗಟ್ಟಿ ಮುಟ್ಟಿ ಆಗಿರ್ತಿವ್ರಿ ಅದೇ ಸಿಟಿ ಮಂದಿ ಬರ್ಗರ್ ಗಿರ್ಗರ್ ಅಂತಿದ್ ತಿಂದು ಏನೋ ತಿಂದು ಅವ್ರ ಜೀವನ ಅವ್ರೇ ಹಾಳ್ ಮಾಡ್ಕೊಳಕತ್ತಾರೀ.
ಹೌದೇನ್ರೀ ಹಂಗೆಲ್ಲಾ ಆಗಿದೆ ಏನ್ರಿ ಈಗ.
ಹಾ ರೀ. ಮತ್ತೆ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಗೆ ಕರೆ ಮಾಡಿ. ನಿಮಗ್ ಏನಾದ್ರು ನಮ್ ನಿಮ್ಗ ಏನಾದ್ರು ಕುರಿಗಿರಿ ಮರಿ ಬೇಕಾದ್ರೆ ನಮಗ್ ಫೋನ್ ಹಚ್ಚರಿ ನಿಮ್ಗ ಲಾರಿ ಲಾರಿ ಗಟ್ಲೆ ನಿಮ್ ಕಳಿಸ್ ಬಿಡ್ತೀವಿ ನಿಮ್ ಊರ್ ಯಾವದರಿ.
ನಮ್ಮ್ ಊರು ಇಲ್ಲಿ ಶಿವಮೊಗ್ಗದ ಹತ್ರ ಇದು ಇದುರಿ. ಈಗ ಏನಂತಾರೆ ಶಿಕಾರಿಪುರ ಅಂತ ನೋಡ್ರಿ ಶಿವಮೊಗ್ಗದ ಹತ್ರ ಶಿಕಾರಿಪುರ ನೀವು ನೋಡಿದೀರ ಏನ್ರಿ.
ಹ ಕೇಳೇಂದ್ರೆ ಆದ್ರೂ ನೋಡಿಲ್ ನೋಡ್ರಿ ಶಿಕಾರಿಪುರ್ ಅಂತೇಳಿ.
ಶಿಕಾರಿಪುರ ಶಿರಳಕೊಪ್ಪ ಸೋರ್ಬಾ ಸಾಗರ ರಿಪ್ಪನ್ಪೇಟೆ ಮತ್ತೆ ಬಿಟ್ಟಬಂದಳ್ಳಿ ಬೇರೂರು ಕಡೂರು ಅವೆಲ್ಲಾ ನಮ್ ಊರ್ ಸೈಡ್ ಬರತ್ರಿ ಭದ್ರಾವತಿ
ನೀವು ಈ ಕಡೆ ನಮ ರಾಯಚೂರ್ ಸೈಡ್ ಮಾನ್ವಿ, ಸಿಂಧನೂರು, ಲಿಂಗಸೂರು, ಮಸ್ಕಿ, ದೇವದುರ್ಗ ಮತ್ತೆ ಇವೆಲ್ಲಾ ನೋಡಿರಿ ಏನ್ರೀ ನಿಮ್ಮ ಮಸ್ಕಿ ಕಡ ನಮ್ಮ ನಿಮ್ ಮಸ್ಕಿ ಕಡೆ ಅಶೋಕನ ಶಿಲಾಶಾಸನ ಎಲ್ಲಾ ಕೇಳಿರ ಏನ್ರರಿ
ಹುಂ ಮಸ್ಕಿ ಬಂದಿದ್ದೀನಿ ಲಿಂಗಸೂರಿ ಬಂದಿದ್ದೀನಿ ಮತ್ತ ಇಡೆ ದೇವದುರ್ಗ ಬಂದೇನಿ ರಾಯ ಚೂರು ಬಂದಿದ್ದೀನಿ ಮತ್ತೆ ಎಲ್ಲಾ ಒಡ್ಡಾಡಿದ್ದೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಪೂರ್ತಿ ಅಡ್ಡಾಡ್ ಬಂದಿದ್ದೀರಿ ನೋಡ್ರಿ ನಾನು
ನಮ್ಮ ಕುರಿಗಳ ತಳಿಗಳನ್ನು ರಾಯಚೂರು ಯೂನಿವರ್ಸಿಟಿ ಮಹಾವಿದ್ಯಾಲಯದಲ್ಲಿ ತಗೊಂಡಿವಿ ಅದು ನಿಮಗ್ ಗೊತ್ತಾ
ಹುಂ ಯಾ ಯಾವ ಹೈಬ್ರಿಡ್ ತಗೊಂಡಿದ್ದೀರಿ ನೀವು ರಾಯಚೂರು ಇದು ವಿಶ್ವವಿದ್ಯಾಲಯದಲ್ಲಿ ತಗೊಂಡಿದರಲ್ಲಾ ಅದೇ ಯಾವ ಹೈಬ್ರಿಡ್
ಮಲ್ಬರಿ ಮಲ್ಬರಿ ಅನ್ಕಾದ ಬಾರ್ಬರಿ ಬ್ರೀಡ್ ತಗೊಂಡವ ನೋಡ್ರಿ
ಬಾರ್ಬಾರಿ ಬಡ್ತಾರೆ ಊರಿ ಅದನ್ನ ಜಾಸ್ತಿ ಹಾಲು ಕೊಡುತ್ತೆ ಮತ್ತೆ ಅದ್ರಿಂದ ಜಾಸ್ತಿ ಜನಾ ಅದನ್ನ ತಿನ್ನಕ್ಕೆ ಬಯಸ್ಸ
ಹೌದ್ರಿ ಕೆ ಅರ್ಧ ಕೆ ಜಿಗೆ ನಾಕ್ನೂರು ರೂಪಾಯಿ ಇದ ಇದೆ ಒಂದು ಕೆ ಜಿಗೆ ಒಂದೂರೆ ಸಾವಿರ ರೂ ಪಾಯಿ ಇದೆ ಅದರ ಮಾಂಸದ ಬೆಲೆ ನಿಮಗೆ ಗೊತ್ತಾ
ಗೊತ್ತಿಲ್ಲಲ್ರರಿ ಮತ್ತೆ ಅಜೋಲಾ ಅಜೋಲಾ ಅಂತ ಗೊತ್ತೇನ್ರರಿ ನಿಮ್ಗೆ
ಈಗ ಕೇಳನ್ರಿ ಆದ್ರೆ ಗೊತ್ತಿಲ್ಲಲ್ ನೋಡ್ರಿ ಅಲೋಜೋಲಾ ಗಿಜೋಲಾ ಅಂತೇಳಿ ಏನು
ಅಸೋಲಾದಿಂದ ಅಲ್ರೀ ಅಜೋಲಾ ಅನ್ನೋದಲ್ರಿ ಶಾಮರಾವ್ ಸರ್ ಅಂತ ನಮ ಇದು ಒಬ್ರು ಲಚರ ಇದ್ದಾರಿ ಅವ್ರು ಲ್ಯಾಬ್ ಒಂದೆ ಅಜೋಲಾ ಪ್ರತಿ ಒಂದ ಕೆ ಜಿಗೆ ಎಂಬತ್ತೆಂಟು ರೂಪಾಯಿ ಅಂತ್ರಿ ಅದನ್ನ ಮೇಕೆ ಕುರಿ ಮತ್ತೆ ಆಕಳಿಗೆಲ್ಲಾ ಹಾಕಿದ್ರೆ ಅವು ಪೌಷ್ಟಿಕವಾಗಿ ಬೆಳೆಯತಂತ ಅದ್ರಿಂದ ಬಹಳ ಹೆಲ್ಪ್ ಆಗುತ್ತಿದ್ದಂತ ನಮಗೆಲ್ಲವು
ನಮ ಗೆನ್ ಬ್ಯಾಡ್ರಿ ನಾವು ಇಲ್ಲ ಗುಡ್ಡದಾಗ ಕರ್ಕೊಂಡ್ ಹೋಗ್ತವರಿ ಕುರಿಗಿರಿ ಎಲ್ಲಾ ಅಲ್ಲೇ ಮೇಯತಾವ್ರೀ ಒಂದ್ರಡ್ನೂರ್ ನಾಕ್ ನಮ್ ಕುರಿಗೆ ಎಲ್ಲಾ ಹಾಕ್ತಿರಿ ಅಜೋಲಾ ಗಿಜೋಲಾ ಅಂತ ಹಾಕಿದ್ರೆ
ಕೆಳಸಕೋರಿ ನಾವೀಗ ಕೃಷಿ ಕೋರ್ಸ್ ನ ಓದ್ತಿರ ಕೃಷಿ ವಿಷಯ ಓದ್ತಿರೋದೆಲ್ಲಾ ಅದ್ರಲ್ಲಿ ನಮಗೆ ಬಹಳ ಕೆಲಸ
ವಿದ್ಯಾಲಯದಲ್ಲಿ ಚಿನ್ನದ ಪದಕ ಪಡೆದಿರ ಏನ್ರೀ
ನಾವ್ ಚಿನ್ನಕ್ಕ ಪದಕ ಪಡ್ಯಾಕ ನಾವ್ ಇನ್ನು ಪಡದಿಲ್ರರಿ ಪಡದಾದ್ಮೇಲೆ ನಿಮ್ಗ್ ಹೇಳ್ತೀನಿ ತೋರೀ ಹೇಳ್ರಿ ಇನ್ನು ಪಡ್ಯೋಕ್ಕೆೇನು ನಾಲ್ಕು ವರ್ಷಗಳ ಕಾಲ
ನಿಮ್ಮ ದ್ವಿತೀಯ ಪಿಯುಸಿಯನ್ನು ಶಿವಮೊಗ್ಗದಲ್ಲಿ ಮುಗಿಸಿರ ಅಂತ ಕೇಳ್ಪಟ್ಟ ಇದು ಕರೇನಾ
ಹೂ ದ್ವಿತೀಯ ಪಿಯುಸಿಯನ್ನು ಶಿವಮೊಗ್ಗ
ನೀವು ದ್ವಿತೀಯ ಪಿ ಯು ಸಿಯಲ್ಲಿ ತೊಂಬತ್ತು ಆರು ಅಂಕ್ ತೊಂಬತ್ತಾರು ಪರ್ಸೆಂಟ್ ಅನ್ನು ಪಡೆದು ರಾಜ್ಯ ರಾಜ್ಯದಲ್ಲಿ ಏಳನೇ ಸ್ಥಾನ ಪಡೆದು ಕರ್ನಾಟಕ ಕೀರ್ತಿ ಪತಾಕೆ ಹಾಸ್ತಿದ್ದೀರ ಅಂತ ಹೇಳಿ ನಾನು ಕೇಳಿದ್ದೇನೆ ಇದು ಕರೆನಾ
ಇದು ಕರೆೋದು ಇದು ಅಲ್ಲ ಕರೆ ಅಲ್ಲ ಇದು ನೀವು ಹೇಳ್ತಿರೋದ ಈಗ ಸುಳ್ಳು ಹೇಳ್ತ ರಾ ನೀವು ಕರೆಯಾಗಿ ತಿಳ್ಕಬೇಕಂದ್ರೆ ಏನ್ ಹೇಳ್ಬೇಕು ನಾವು ನಿಮಗೆ
ನಿಮ್ದ ದ್ವಿತೀಯ ಪಿ ಯು ಸಿ ದಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ ನೀವು.
ನಮ್ಮ ಅ ದ್ವಿತೀಯ ಪಿಯುಸಿಯಲ್ಲಿ ನಮ್ದ ಅಂಕಗಳಂದ್ರೆ ಎಷ್ಟಂದ್ರೆ ಎಂಬತ್ತು ಪಾಯಿಂಟ್ ಎರಡು ಮೂರು ಏನೋ ಇದೆ ನಮ್ದು
ಆ ಯಾಕೆ ಕಡಿಮೆ ಆಯ್ತು ಎಂಬತ್ತೆರಡು ನೀವು ಶಾಲೆಗೆ ಸರಿ ಹೋಗುತ್ತಿರಲಿಲ್ಲ. ಅಥವಾ ಏನಾದರು ದುಶ್ಚಟಕ್ಕೆ ಈಡಾಗಿದ್ದೀರಿ.
ದುಶ್ಚಟಕ್ಕೆ ಅಂತ ಈಡಾಗಿದ್ದ ಅಲ್ಲ ನಮ್ದು ಸಿ ಬಿ ಎಸ್ ಸಿ ಬೋರ್ಡು ಬಹಳ ಟಫ್ ಇರುತ್ತೆ ನಮಗೆ. ಓದಲು ಬರೆ ಆಯ್ತಾ.
ಎರಡು ಮೂರು ತರದ ಬೋರ್ಡ್ಗಳು ಇರುತ್ತವೆ ಅಂತ ಕೇಳಿದ್ದೇನೆ ನಾನು.
ಹ್ಮ ಸಿ ಬಿ ಎಸ್ ಸಿ ಸ್ಟೇಟ್ ಮತ್ತೆ ಐ ಸಿ ಆರ್ ಬೋರ್ಡ್ ಅಂತ ಇರ ತ್ತೆ ಅವುಗಳು ಬಹಳ ಟಫ್ ಸಿ ಬಿ ಎಸ್ ಸಿ ಮತ್ ಟೈಸರು ಬಹಳ ಟಫ್ ಇರುತ್ತೆ ಸ್ಟೇಟ್ ಬೋರ್ಡ್ ಅಂದ್ರೆ ಕ್ವಶನ್ ಪೇ ಇದು. ಕನ್ನಡ ಪಠ್ಯ ಪುಸ್ತಕದಲ್ಲಿ ಹಿಂದೆ ಒಂದು ಪೇಜ್ ಇರುತ್ತೆ. ಪೇಜ್ ಅಲ್ಲಿ ಒಂದು ಕ್ವೆ ಉತ್ತರ ಇದು, ಕ್ವಶನ್ ಗಳು ಇರುತ್ತೆ ಅಲ್ಲ ಅವನ್ನ ಅಷ್ಟೇ ಕೊಟ್ಟಿರ್ತಾರೆ. ಆದ್ರೆ ನಮಗೆ ಬುಕ್ ಇದು ಪಾಠ್ಯ ಪುಸ್ತ ಪುಸ್ತಕದಲ್ಲಿ ಆಳ ಆಳದಿಂದ ತೆಗೆದು.
ಅದೇ ನೀವು ಹಳೆ. ಕಾಲದಲ್ಲಿ ಎಲ್ಲಾ ಓದುತ್ತಿದ್ದರು. ಆಗಿನ ಕಾಲ ಜನಗಳಲ್ಲಿ ಸಿ ಬಿ ಎಸ್ ಇ ಹಾಗೆ ಹೀಗೆ ಏನ ಇದ್ದುದಿಲ್ಲ. ಪಠ್ಯ ಪುಸ್ತಕದಲ್ಲಿ ಏನಿರುತ್ತೋ ಅದನ್ನೇ ಓದಿ ಅವರು ಎಕ್ಸಾಮ್. ಪರೀಕ್ಷೆಯನ್ನು ಬರಿಯತ್ತಿದ್ದರು. ಹಾಗಾಗಿ ಹಳೆಯ ಕಾಲದ ಜನರೆಲ್ಲ ಗ್ರಂಥ ಸ್ಥಳಕ್ಕೆ ಹೋಗಿ ಅದನ್ನು ರೆಫರ್ ಮಾಡಿ ಏನು ಹಾಗೆ ಹೀಗೆ ಅಂತೆಲ್ಲ ಓದಿ. ಅದ್ರ ಬಗ್ಗೆ ಬರೆದು ಅವರು ಓದಿ ನೌಕರಿಯನ್ನು ಪಡಿತಿದ್ದರು. ಹಾಗಾಗಿ. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಲೈಬ್ರರಿ ಗ್ರಂಥಾಲಯಕ್ಕೆ ಹೋಗುತ್ತಿಲ್ಲ ಜನರು. ಯಾಕ್ ಯಾಕಂದ್ರೆ ಅವರು ಮೊಬೈಲ್ ನೋಡುತ್ತಾ. ತಮ್ಮ ಜೀವನವನ್ನು ತಾವೇ ವ್ಯರ್ಥಗೊಳಿಸುತ್ತಿದ್ದಾರೆ.
ಹೌದು ಹೌದು ಆ ಮಾತ ಅಂತ್ರು ನಿಜ. ಈಗಿನ ಕಾಲದ ಜನರು ತಮ್ಮ ತಮ್ಮ ವೈಯಕ್ತಿಕವಾಗಿ, ದೌರ್ಬಲ್ಯವನ್ನು ಪಡ್ಕೊಂಡತಿದ್ದಾರೆ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಾಯಿತ್ತಿಲ್ಲ. ಏನ್ ನಿಮ್ಮ ಮನದಾಳದ ಮಾತುಗಳನ್ನು ಸ್ವಲ್ಪ ವಿವರಣಿಸುತ್ತೀರಾ.
ಅವರು ತಮ್ಮ ತಂದೆ ತಾಯಿ ಮಾತು ಕೇಳ್ತಿಲ್ಲ. ಏನಾದ್ರು ಆಗಲಿ, ಅಂತ ಹೇಳ್ತಾ ನೀವು ಏನ್
ಏನು ಹೇಳ್ತೀರಾ ನೀವು ಸ್ವಲ್ಪ ಏನ್ ನಿಮ್ಮ ಮಾತು ನಮಗೆ ಕೇಳಿಸ್ತಿಲ್ಲ. ಸ್ವಲ್ ಸ್ಪಷ್ಟವಾಗಿ ಮಾತಾಡಿ.
ನನಗೆ ಸ್ವಲ್ಪ ಗಂಟಲು ನೋವಾಗಿದೆ ಮಾತಾಡಲು ಆಗುತ್ತಿಲ್ಲ. ಯಾಕ್ ಯಾಕಂದರೆ ನಾನು. ಬೆಳಗ್ಗೆಯಿಂದ ಕುರಿಯ ಜೋಡೆ ಒದರಾಡಿ ಒದರಾಡಿ ನನ್ನ ಗಂಟಲಲ್ಲಿ ಕೀಚ್ಚ್ ಗಿಚ್ಚ್ ಆಗಿದೆ. ನೀವು ವೀಕ್ಸ್ ಮಾತ್ರೆ.
ತಗೋಳ್ಳಿ ಗಿಚ್ಚ್ ಗಿಚ್ಚ್. ದೂರಗೊಳಿಸಿ ಅಂತ ಒಂದ್ ಅಡ್ವರ್ಟೈಸ್ಮೆಂಟ್ ಬರತ್ತೆ ನೀವು ನೋಡಿದ್ದೀರಾ ಅದನ್ನ.
ಹಾ ನೋಡಿವ್ರಿ ನೋಡಿವ್ರಿ. ಹಾಗಾಗಿ ಆ. ಮತ್ತೆ ನೀವು ಏನಾದ್ರು ಚಲೋ ಊಟ ಮಾಡ್ರಿ ಸ್ವಲ್ಪ ದಪ್ಪ. ಗಿಪ್ಪಾ ಆರಿ. ತಳ್ಳಗಾಗಿರಂತ ಕೇಳ್ಪಟ್ಟೀನಿ ಹೌದಾ.
ನಾನು ಊಟ ಅಂತ್ರು ಸರಿಯಾಗಿ ಮಾಡ್ತಿದ್ದೀನಿ. ಇವತ್ತು ಎಗ್ ರೈಸ್ ಕೊಟ್ಟ್ರು ನಮ್ಮ್ ಕಾಲೇಜ ಅಲ್ಲಿ ನಾನ ಅಂದ್ರರು ಒಂದ ಪ್ಲೇಟ್ ಅಂತ್ರು ಫುಲ್ಲು ತಟ್ಟೆನೇ ತಿಂದ್ ಬಂದ್ಬಿಟ್ಟಿದ್ದೀನಿ ಇವತ್ತು. ಹೊಟ್ಟೆಯಲ್ಲಿ ಗುಳುಗುಳು ಅನಾತ್ತಿದೆ.
ನನ್ಗ್ ಬಾಳ್ ನಿದ್ದೆ ಬರಕತೈತೆ ನೋಡ್ರಿ ಏನ್ ಮಾಡ್ಬೇಕ್ ಗೊತ್ತಾಗಲ್ತು. ನೀವು ಕೂಡ ಆರಾಮಾಗಿ ಮುಕ್ಕೊಳ್ಳಿ ಶುಭರಾತ್ರಿ.